ಹ ಮೇಡಮ್ ನಮಸ್ತೆ ನೋಡ್ರಿ ಆರಾಮದಿ ನೋಡ್ರಿ ನೀವ್ ಆರಾಮದಿರಿ
ಹಾ ನಾವು ಆರಾಮದೇ ನೋಡ್ರಿ. ಏನ್ ಮಾಡ್ಲತಿರಿ ಏನ ಲಾಸ್ದ ಆಗ್ಯದ್ರಿ
ಹಾ ಆಗೇತ್ ನೋಡ್ರಿ ನಾಸ್ತ ಆಗೇತ್ ನೋಡ್ರಿ ನಿಮ್ದ್ ಆಗೇತ್ರಿ.
ಹಾ ರೀ ನಮ್ದು ಆಗೇದ್ರಿ ಏನ್ ಮಾಡಿರೀ ನಾ ಅಷ್ಟ
ನಾಶತ ನೋಡ್ರಿ ಅವಲಕ್ಕಿ ಮಾಡಿ ನೋಡ್ರಿ ಹಾ ಸ್ಪೆಷಲ್ ಸಂಡೆ ಅಲ್ರಿ ಇವತ್ತು ಹ್ಮ ಸಂಡೆ ಸ್ಪೆಷಲ್ ಅವಲಕ್ಕಿ ಮಾಡಿ ನೋಡ್ರಿ. ಹಾ ತಾವ್ರಿ
ನಾವು ರೊಟ್ಟಿ ಪಲ್ ಅನ್ನ ಸಾಂಬಾರುಟ್ಟ ತಾನೆ ಮಾಡ್ಬಿಟ್ಟಿವವ್ರಿ ಡೈಲಿ ನಾಷ್ಟ ಮಾಡಿ ಹೋಗ್ತಿವಲ್ಲಾ ಮುಂಜೆನೆ ಊಟ ಆಗ್ತಿರ್ಲಲ್ರರಿ ಅದಕ್ಕೆ ಸಂಡೆ ಅಂತ ರೊಟ್ಟಿ ಅದು ಮಾಡ್ಕೊಂಡು ಊಟ ಮಾಡಿ ನೋಡ್ರಿ ಅದೇ ಸ್ಪೆಷಲ್ ರರಿ ಇವತ್ತು ಮಾಡ್ತವ್ರೀ ರೊಟ್ಟಿದ ಎಲ್ಲಾರೀ
ಹ್ಮ ಹ ನಮ್ಗೂ ಸ್ವಲ್ಪ ಕಲ್ಸ ಕೊಡ್ರಿ
ಆಯ್ತ್ ಹೇಳ್ರಿ ಮದ್ವೆ ಅದ ಆಯ್ತಂದ್ರ ಮುಂತ ನೀವ ಕಲಿದೆ ಬೇಡ ಗಂಡ ಮನಿನೇ ಕಲ್ಸ ಕೊಡ್ತದ್ರೀ
ಹಂಗಂದ್ರರಿ ಅಂದ್ರೆ ಸ್ವಲ್ಪ ಅಲ್ಲಿ ಉಗಾಸ್ಗೆ ಸ್ವಲ್ಪ ಕಲ್ಕೊಂಡ್ ಹೋಗ್ಬೇಕಲ್ರರಿ
ಡೈಲಿ ಡೈಲಿ ಮಾಡ್ಕೊತಿದ್ರ ಬರ್ತದ್ರಿ ಮತ್ ನೀವವು ಡ್ಯೂಟಿಗ್ ಹೋಗರನ್ರಿ ಮನ್ಯಾಗ ಇರಲ್ಲ ಮತ್ ಯಾವಾಗ ಅಪ್ರೂವ ಬಂದ್ರ ಹೆಂಗರ್ ಚಲೋ ಆಗಲ್ರಿ ಡೇಲಿ ಮಾಡ್ಕೋತಿದ್ರ ರೂಢಿದ ಇದ್ರ ಮಾಡಕ್ ಆಗ್ತದ
ಹ್ಮ ಹಾ ಡೈಲಿ ಮತ್ತ್ ವರ್ಕ್ ಆಗ್ತದ್ರಿ
ಹೌದ್ರಿ ಎಲ್ಲಿ ಹೋಗ್ತೀರಿ ಮೇಡಮ್ ಸ್ಕೂಲಿ ನೀವು
ನಾವ್ರಿ ಮಲ್ಲಾಬಾದ್ ನೋಡ್ರಿ
ಇಲ್ಲಿ ಮಳ್ಳಿ ಬಲ್ಲ ಒಂದು ಮಲಾಬಾದ್ ಶಾಪುರ್ ಬಲ್ಲ ಒಂದ ಅಲ್ಲ ಎರಡದಾವ ಎಂತ
ಹಾ ಎರಡದಾವ್ರೀ ಮಲ್ಲಾಬದನ ಎರಡ ಅದವ ಈ ಕಡೆ ಒಂದ್ ಐತ್ರಿ ಈ ಕಡೆ ಮ ಮಲ್ಲ ಚಾಮನಾಳ ಅಲ್ಲಿ ಒಂದ್ ಐತ್ರಿ
ನಿಮ್ದ್ ಯಾವ್ದು ಚಾಮನಾಡ್ ಬಲ್ಲಿ ಬರ್ತದಲ್ರರಿ ಅದೇಏನ್ರಿ ಗುಲ್ಬರ್ಗ ಡಿಸ್ಟ್ರಿಕ್ ಅನ್ರಿ ಮತ್ತೆ ಈ ಕಡೆ ಇದು ಬೇರೆ ಅದೇನ್ರಿ ಯಾವ ಯಾದಗಿರಿ ಡಿಸ್ಟ್ರಿಕ್ ಒಂದು ಬೇರಾದ್ರಿ
ಅದು ಯಾದಗಿ ಇಷ್ಟಕ್ ಗೊತ್ತಿಲ್ ನೋಡ್ರಿ ಬಟ್ ಇರೋದ್ ಮಾತ್ರ ಎರಡು ಮಳ್ಳಿ ಎರಡು ಅದಾವ ಒಂತತ್ ಹೇತಾರೀ ಮಲ್ಲ ಬಾದ್ರಿ
ಹಾ ರೀ ಚಲೋ ಬಿಡ್ರಿ ಎಲ್ಲಿ ಎಗೆಸ್ಟ್ ಈಚಾರಾಗ ಹೋಗ್ತಾರೇನ್ರಿ ಹೈಸ್ಕೂಲಾ ಪ್ರೈಮರಿ ರೀ ಹೌದ್ರಿ ಅದ್ ಯಾವ್ದೋ ಕೆ ಜಿ ಬಿ ಅದ ಗೌರ್ಮೆಂಟ್ ಸ್ಕೂಲ್ ರೀ
ಇಲ್ರರಿ ಕೆ ಜಿ ಬಿ ವಿ ಚಾಮಾ್ರಿ ಅದು ಚಾಮ ಹಾಸ್ಟೆಲ್ ಟ್ಯೂಷನ್ ಮಾಡ್ತೇನ್ರಿ ಅದು ಹಾ ಎರಡು ಮಾಡ್ತೀನಿ ನೋಡ್ರಿ ಎರಡು ಮಾಡ್ತನ್ರಿ
ಹೌದ್ರಿ ಟ್ಯೂಷನ್ ಯಾವಾಗ ಯಾವ್ದು ಗೌರ್ಮೆಂಟ್ ಇಂದ ಮಾಡ್ತಾರನ್ ಇದ ಯಾವ್ ಸಂಸ್ಥ
ಅದು ಒಂದು ಸಂಸ್ಥೆ ಐತ್ರಿ ಕಲಿಕೆ ಸಂಸ್ಥೆ ಅದು ಟೈಟನ್ ಮತ್ತು ಟಾಟಾ. ಸಂಸ್ಥೆ ಎರಡು ಸೇರಿ ಕಡಿಂದ ಕಲ್ಕಿ ಅಂತ ಸಂಸ್ಥೆ ಆಗೇತ್ರಿ ಆ ಸಂಸ್ಥೆಯಿಂದ ನಾವು ಟ್ಯೂಷನ್ ಮಾಡ್ತಿರಿ ರೆಮಿಡಿಯಲ್ ಟೀಚರ್ ಆಗಿ ವರ್ಕ್ ಮಾಡ್ತಿವ್ರಿ.
ಹೌದ್ರಿ ಎಷ್ಟ ವರ್ಷ
ಈಗ ಎರಡ್ ವರ್ಷ ಆಯ್ತ್ ನೋಡ್ರಿ ಅದ್ ಮಾಡತ್ರಿ.
ಹೌದ್ರಿ ಚಲೋ ಬಿಡ್ರಿ ಅದೇನ್ ಇಷ್ಟ ವರ್ಷ ಅಂತ ಮಾಡ್ಬೇಕಂತದೇಂತ ವರ್ಷ ವರ್ಷ ನೀವೇ ಮಾಡ್
ಇಲ್ರಿ ನಾವು ಎಬಿಲಿಟಿ ನಾವ್ ಚೆನ್ನ್ ಮಾಡಿದ್ರೆ ಮತ್ತೆ ನಾವೇ ಕಂಟಿನ್ಯೂ ರೆ ಕಿಲ್ರ್ ವರ್ಷ ಇಯರ್ ಇಯರ್ ಮಾಡ್ಕೊಂಡ್ ಹೋಗೊದ್ರಿ.
ಹೌದ್ರಿ ಅದೇನ ಎಕ್ಸಾಮ್ ಬರಿಬೇಕೇಏನ್ರಿ ಅದು.
ಹಾ ಎಂಟ್ರಿವ್ ಇರ್ತೈತಿರಿ ಅದಕ್ಕೂ ಎಂಟ್ರಿವ್ ಅಲ್ಲಿ. ಎಂಟ್ರಿವಿ ತಗೊಂಡು ಅತ್ತೇರಿ ಎಂಟ್ರಿ ಇರ್ತೇತ್ರಿ ನಮ್ಮ ಒಗ್ ಏನಂತರ ಹೈಕ್ ಚವಾಗಿ ಮಾನಸ ಎರಡು ಇಂಟ್ರ್ ಆದ್ಮ್ಯೆ ತಗೋತಾರೆ
ಹೌದ ಅನು ಎಕ್ಸಾಮ ಅ ನಂಗ ಐತ್ರಿ ಸುಮ್ ಯಾರ ನ ಹೋಗ ಜಾಯನ್ ಆಗ್ತರಿಂದ್ರ ಹೇಳರಿ ಎಕ್ಸಾಮ್ ಪಾಸ್ ಆಗ ಬಂದ್ರ ಆಗ್ತದೆ
ಹಾ ಅಷ್ಟೇ ನೋಡ್ರಿ ಎಕ್ಸಾಮ್ ತ್ರೋಯತ್ನೆ ಹಾಸ್ಲ್ ಮಾಡ್ಕೊಬೋದ್ರಿ ಹ್ಮ
ಮತ್ತೆ ಎಕ್ಸಾಮ್ ಇದ್
ಇದು ರೀ ಆ ಜೂನ್. ಜೂನೆ ನೋಡ್ರಿ ಜೂನ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ರೀ.
ಹಾ ಹೌದನ್ರಿ ಚೂರ್ನ ಕರಿತರ ಅಂದ್ರೆ ಎಲ್ಲಾ.
ಸ್ಕೂಲ್ ಎಲ್ಲ ಅವಾಗೆ ಸ್ಟಾರ್ಟ್ ಆಗ್ತಾವ್ ಅಲ್ರಿ.
ಹೌದ್ರಿ
ಅದ ಯಾದ್ಗಿರೊಳಗ್ ಇರ್ತೈತ್ರಿ.
ಹೌದ್ರಿ ಮತ್ ಈಗ ಸ್ಕೂಲ್ಗಳಿಗೆ ಹೈಸ್ಕೂಲ್ ಅಂತ ಇರ್ತಾವಲ್ರಿ ಮತ್ ಆ ಮಕ್ಕಳ್ ಮಕ್ಕಳಿಗೆ ಹಾಸ್ಟೆಲ್ ಇರಲ್ಲ ನೋಡ್ರಿ ಅಂತವಕ್ ಮಕ್ಳಿಗ್ ಟ್ಯೂಷನ್ ಬಂದಿಲ್ಲೇನ್ರಿ.
ಇಲ್ ಇಲ್ರಿ ಅಂತ ಮಕ್ಳು ಇಲ್ ಹಾಸ್ಟ್ಲ್ ಕಡೆ ಹೆಂಗಂದ್ರಿ ಕನ್ಯಾ ಸಂಪೂರ್ಣ ಕಾರ್ಯಕ್ರಮ ಅಂತ್ರಿ ತಿ ಪಾಯಿಂಟ್ ಜೀರೋ ರಿ ಹತ್ ಹುನ್. ಅಂದ್ರ ಮಕ್ಳಿಗ್ ಅಷ್ಟೇ ರೀ ಹೆಣ್ಮಕ್ಳಿಗ್ ಅಷ್ಟೇ ಯೂಸ್ ಆಗ್ಲಿ ಅಂದ್ರ ಅವ್ರದ್ದ ಕಮ್ಮಿ ಆಗೇತಲ್ರಿ. ತುಂಬಾ ಕೇಳ ಕೊಡ. ತುಂಬಾ ಕೆನ ಕೊಡ ಹಾ ನಿಮ್ದ್ರಿ ವರ್ಕ್ ನೀವ್ ಎಲ್ ಮಾಡ್ತೀರಿ.
ನಾವ್ ಇಲ್ಲೆ ಸ್ಕೂಲ್ಗ್ ಹೋಗ್ತೇವಿ ನೋಡ್ರಿ ಮದ್ಲ ಇಲ್ಲಿ ಗರ್ಲ್ಸ್ ಅಂತ ಮಾಡ್ತಿದೇನ್ರಿ ಎಡ್ ವರ್ಷ ಮಾಡಿದೇನ್ರಿ ಅಲೊಬ್ರು ಪರ್ ಮೆಂಟ್ ಸರ್ ಬಂದ್ರೆ ಮ್ಯಾಸ್ ಹೆಡ್ ಮಾಸ್ಟರೆ ಬಂದ್ರಿ ಅವ್ರು ಬಂದ್ ಸಲುವಾಗಿ ನನ್ಗ ಬೇರೆ ಸ್ಕೂ ಸ್ಕೂಲ್ ಅತ್ ಸ್ಕೂಲಿನ್ ತಗದ್ರಿ ಆಕ್ಚುಲಿ ತಗ್ಯನಾನ ನಾ ಬೇರೆ ಸ್ಕೂಲ್ ನೋಡ್ಕೋಬೇಕ ಐತ್ರಿ. ಸರಿ ಅಲ್ಲೇ ಮುಂದ್ ಎದ್ರುಗಡೆ ಆದ್ರಿ ಬಾಯ್ ಸ್ಕೂಲ್ ಅಂತ ಹೇಳಿ ಇನ್ನ ಈಗ ಒಂದ್ ಹತ್ ದಿನ ಐತ್ರಿ ಹೋಗ್ ಜೂನ್ ಆಲತನ್ರೀ ಅದ್ರ ಮೊದ್ಲ ಅಲ್ಲೆ ಮಾಡಿದ್ದೆ ಚಲೋ ಐತ್ರಿ ಬೈಸ್ಕೂಲ್ಗ ಹುಡ್ಗುರು ದೊಡ್ ದುಡ್ಡು ಆಗ್ತವಲ್ರಿ ಮಾತ್ ಕೇಳಲ್ರಿ ಇಲ್ಲಿ.
ಹೌದೌದ ಹೌದ್ರೀ ಮೇಂಟೇನ್ ಮಾಡ್ದ ಬಾಳ್ ಕಷ್ಟ ಐತ್ರಿ.
ಆಗ್ತದ್ ರೀ ಇಲ್ಲಿ ಸ್ಟ್ರೆಂತ್ ಭಾಳದ ಆಲ್ ಸ್ಟ್ರೇ ಸ್ಟ್ರೆಂತ್ ಕಮ್ಮಿ ಅದ್ರೀ ಅಂದ್ರ ನೋಡಿದ್ರ ನಂಬಲಿ ನೂರಾ ಎಂಟು ಜನ ಅದೀ ಟೆಂತಿಗಿ ಬ ರದೇ ಒಂದು ಐವತ್ತು ಅರವತ್ತು ಜನ ಬರ್ತಾರೆ ಅವ್ರು ಕರೆಕ್ಟ್ ಟಾಗ್ ಕ್ಲಾಸಿಗ್ ಬರಲ್ಲ ಏನ್ ಮಾಡಲ್ಲ ಹೆಡ್ ಮಾಸ್ಟರ್ ನಮಗ್ ಪ್ರೆಷರ್ ಆಗ್ತಾರೆ ಅವ್ರನ್ನಲ್ಲ ಕರ್ಸಗೋರಿ ಮಾಡ್ ದೆ ಹೇಳ್ರಿ ಪಾಸಿಂಗ್ ಆಗಟ್ ಹೇಳ್ರಿ ಅಂತಾರ ಅವ್ ಕಲಿಲಕ್ಕೆ ರೆಡಿ ಇಲ್ಲಾರಿ ಮೇಡಮ್ರಿ ಏನ್ ಮಾಡ್ಬೇಕ ಅನ್ನಂಗ ಹೇಳ್ಬಿಟ್ಟ ನ್
ಈ ಕೆಂಬಾಯಿ ಒಳಗ ಎರಡ್ ಅದಾವಲ್ ರೀ ಹೈಸ್ಕೂಲ್ ಒಂದ ಗರ್ಲ್ಸ್ ಒಂದ ಬಾಯ್ಸ್ ಅದಾವಲ್ ನೀವು ಯಾವ್ದಕ್ ಹೋಗ್ತಿರಿ.
ಈಗ ಬಾಯ್ಸ್ ಹೋಗ್ತೇನ್ರಿ ಮೊದ್ಲ್ ಎರಡ್ ವರ್ಷ ಗರ್ಲ್ಸ್ ಗರ್ಲ್ಸ್ ಮಾಡೇನ್ರಿ. ಈ ವರ್ಷ ಚೇಂಜ್ ಮಾಡ್ ಕೊಂಡೆನ್ ಆಲ್ ಸರ್ ಬಂದ್ರಲ್ರಿ ಟ್ರಾನ್ಸ್ಫರ್ ತಗೊಂಡು ಅದ್ಕೆ ಸರಿ ಗರ್ಲ್ಸ್ ಸಿಗ್ ಬಾಯ್ ಸಿಗ್ ಹೊಂಟೇನ್ ನಾವು ಹಂಗ್ ನಿಮಂಗ್ ಒಂದ್ ಟ್ಯೂಷನ್ ಮಾಡ್ಬೇಕಂತೀವ್ರೀ ಏನ್ ರ ಬಂತು ಅಂದ್ರ ಹೇಳ್ರಿ ನಮ್ಗು ಯಾವಾಗಾರ ನಾವು ಹೋಗಂತ್ರಿ ಎಲ್ರಿ ಟ್ಯೂಷನ್ ಕದು.
ಹೌದ್ರಿ ಅದು ಕಾಲ್ಫರ್ ಮಾಡ್ರಿತಾರೀ ಇಂತ್ ಇಷ್ಟ್ ದಿನ ಇಷ್ಟ ದಿನದಾಗ ಬರ್ಬೇಕ್ ಹೂ ಇಷ್ಟ್ ದಿನ್ದಾಗ ಬೆಟ್ಟಿ ಆಗ್ಬಕ್ ಅಂತ ಹೇಳ್ಕಸಂದ್ರೀ
ಹೌದ್ರೀ ನಾನ್ ಮೊದ್ಲದು ಕ ಅದೇ ಸಂಸ್ಥೆಯಿಂದ ಕಲ್ ಹಾ ಹೇಳ್ರಿ ಮೇಡಮ್ ಅದು ಮೊದಲು ಯಾವ್ದೋ ಒಂದ ಬಂದಿತ್ ನೋಡ್ರಿ ಎನ್ ಇ ಪಿ ನ್ಯಾಷನಲ್ ನೀತ್ ನಿತ್ಯ ಆಯೋಗದ ಕಡಿಂದ ಬಂದಾಗ್ ಮಾಡಿನ್ರೀ ಅದೇವರೇ ಒಂದ್ ವರ್ಷ ತಗೊಂಡಿದ್ರಿ ಹಾಸ್ಟೆಲ್ ಕ್ಹೇಳಾಕ್ರೀ
ಹ್ಮ್ ಹ್ಮ್ ಹ್ಮ.
ಅದು ಏನ್ರಿ ತಿಂಗ್ಳ ತಿಂಗ್ಳ ಆಗ್ತಿರ್ಲಿಲ್ಲಲ್ರಿ ಪೇಮೆಂಟ್ರಿೇ ಮೇಡಮ್ರೀ ಒಂದ್ ವರ್ಷದ ಪೂರ್ತಿ ಆದ್ವರೀ ಮೂವತ್ತ ನ ನಲ್ವತ್ತ ಸಾವಿರ ಹಾಕಿದ್ರಿ ಟೋಟಲ್ ಒಂದ್ ಇಯರ್ದು ಸೇರಿ ಅಂತ ಹಾಕ್ಬಿಟ್ರಿ ಅವರು. ಅದಕ್ಕ ಎಲ್ಲಾ ಜನ ಏನ್ ಮಾಡ್ ಕೊಂಡು ಇದು ಫೇಕ್ ಅದ ಇದು ಪೇಮೆಂಟ್ ಸರಿಯಾಗಿ ಆಗಲ್ಲ ಇಲ್ಲಿ ಇದ್ದವ್ರ ಯಾರು ಮಾಡ್ಬೇಡಿ ಅಂತ ಮುಂದಿನವ್ರ ಏನ್ ಮಾಡ್ರ ಸ್ಟ್ರೈಕ್ ಮಾಡದ್ರೀ ನೀವು ತಿಂಗಳ ತಿಂಗಳ ಪೇಮೆಂಟ್ ಕರೆಕ್ಟಗ ಹಾಕಾಲಾಗ್ಯಾರ ಅಂತ್ಹೇಳಿ ಕ್ಯಾಸಿಂದ್ರ ಸ್ಟ್ರೈಕ್ ಮಾಡಣ ಅಡ್ ಕ್ಲೋಸೆ ಮಾಡಿಬಿಟ್ರ ನೋಡ್ರಿ. ಇಲ್ಲಿ ಎರಡ್ ಅದಾವ್ರೀ ಬಾಯ್ಸ್ ಹಾಸ್ಟೆಲ್ ಒಂದದ ಗರ್ಲ್ಸ್ ಹಾಸ್ಟೆಲ್ ಒಂದದ ಮತ್ ಇನ್ನೊಂದು. ಅ ಹೈಸ್ಕೂಲ್ದು ಕಾಲೇಜಂದದ ರೀ. ಪ್ರೀಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅದಾವ್ರ ಇಲ್ಲೇ ಮೂರ್ ಅದಾವ್ರಿ ಹಾಸ್ಟೆಲ. ಮತ್ತ ಹಂಗೇಂದ್ರ ಇತ್ತು ಅಂದ್ರೆ ಹೇಳಿ ನಾವು ನೆಕ್ಸ್ಟ್ ಇಯರ್ ಬಂದು ಎಕ್ಸಾಮ್ ಬರ್ದು ಇಂಟರ್ವ್ಯೂ ಪಾಸ್ ಆಗಿ ನಾವು ಸೆಲೆಕ್ಟ್ ಆಗಿ ಹೋಗಂಗ ಇತ್ತಂದ್ರ ಹೇಳ್ರಿ ಮೇಡಮ್ ರೀ.
ಹೇಳ್ತೀನ್ ತಗೋರೀ ಹೇಳ್ತೀನ್ರೀ ಅದು ಹೆಂಗಂದ್ರೀ ಸ್ಟಾರ್ಟಿಂಗ್ ಈಗ ಸ್ಕೂಲ್ ಸ್ಟಾರ್ಟ್ ಆ ವಲ್ರಿ ಸ್ಟಾರ್ಟಿಂಗಿದ್ದಾಗೆ ಸ್ಟಾರ್ಟ್ ಮಾಡ್ತ ತಾರೀ ಅದು ಯಾಕಂದ್ರೆ ಸ್ಕೂಲ್ ಅವೆಲ್ಲ ಹತ್ತನೇ ತಾರೀಕು ಜೂನ್ ಹತ್ತರಿಂದ ಮಕ್ಕಳು ಜೂನಕ್ಕ ಸ್ಟಾರ್ಟ ಆದ್ರೂನು ಲೇಟ್ ಆಗಿ ಬರ್ತಾರಲ್ ಮಕ್ಕಳೆಲ್ಲ ಸ್ಕೂಲಿಗೆ ಹಂಗಾಗಿ ಒಂದ್ ಹದ್ನೈದು ದಿನ ಎಲ್ಲಾ ಎಕ್ಸಾಮು ಎಲ್ಲ ನೋಡ್ಕೊಂಡು ಕೆಸಿಂದ ಇಂಟರ್ವ್ಯೂ ಎಲ್ಲ ಮಾಡ್ಕೊಂಡ್ ಕೆಸಿಂದ ಏನ್ ಮಾಡ್ತಾರ ಅಂದ್ರೀ ಜೂನ್ ಹದ್ನೈದು ಹತ್ತು ಸಿಕ್ಸ್ಟೀನ್ ಫಿಫ್ಟೀನ್ ಅಂದ್ರ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೀ.
ಇದು ಪೇಮೆಂಟ್ ಕರೆಕ್ಟ್ ಆಗೇ ಮಂತ್ಲಿ ಕರೆಕ್ಟ್ ಆಗ್ತದ್ರೀ ಮೇಡಮ್ರೀ?
ಕೊಡ್ತಾರ ನೋಡ್ರಿ ಹೂನ್ ರೀ ಸೇಲ್ ಇರ್ತೈತ್ರಿ. ತಿಂಗಳಿಗ್ ಎರಡು ಸೇಲ್ ಇರ್ತತ್ರಿ
ಹಾ ಸಂಡೇನೂ ಹೋಗ್ಬೇಕೇನ್ರೀ ಸಂಡೆ
ಸಂಡೇ ಇಲ್ರಿ ಗೌರ್ಮೆಂಟ್ ಹಾಲಿಡೇ ಎಲ್ಲಾ ಇರಂಗಿಲ್ ನಾ ಹೆಂಗ್ ಸ್ಕೂಲಿಗ್ ಗೌರ್ಮೆಂಟ್ ಹಾಲಿಡೇ ಕೊಟ್ಟಾಗ ಹೋಗಂಗಿಲ್ಲ ಅಲ್ರಿ ಆತರ ಅದುನು. ಅದನ್ನ ಗೌರ್ಮೆಂಟ್ ಹಾಲಿಡೇ ಇರ್ತತ್ರೀ ಹ್ಮ ಮೊನ್ನೆ ಮೋರಮ್ ಇತ್ತಲ್ರಿ ಅವಾಗ ರಜೆ ಇತ್ ನೋಡ್ರಿ
ಹಾ ರೀ ಅಂದ್ರೆ ಎಲ್ಲಾ ರಜೆನೂ ಉಳಿದ್ವ ಆಗ್ತವ ಮತ್ ನೀವು ಬೇಕಾದಾಗ ಈ ಎಲ್ನೂ ಹಾಕೋಬಹುದು ಚೊಲೋ ಬಿಡ್ರಿ ಎಷ್ಟ್ ಕೊಡ್ತಾರೀ ಪೇಮೆಂಟ್ ಇದಕ್ರಿ?
ಅಲ್ಲಿರಿ ಐಸ್ ಐದ್ ಸಾವಿರ ಕೊಡ್ತಾರ ನೋಡ್ರಿ.
ಹೌದ್ರಿ ಚುಲೋ ಬಿಡ್ರಿ ಸುಮ್ ಪಾರ್ಟ್ ಟೈಮ್ ಅರ್ನಿಂಗ್ ಆಗ್ತದ ಗೆಸ್
ಹಾ ಪಾರ್ಟ್ ಟೈ್ ನೋಡ್ರಿ ಹಾ ಟೀ ಏ ನು ಕೊಡ್ತಾರ ಆಟೋ ಚಾರ್ಜುನು ಕೊಡ್ತಾ
ನಿಮ್ಗ ಈಗದು ಅಪ್ಲೈ ಮಾಡ್ಯಾರ ಟಿ ಎ
ಇನ್ನ ಮಾಡಿಲ್ರಿ ಇನ್ನ ನೆಕ್ಸ್ಟ್ ಮಂತ್ ಇಂದ ಮಾಡ್ತಿವಿ ಅಂತ ಹೇಳ್ಯಾರೀ ಯಾಕಂದ್ರ ಹೋದ ವರ್ಷ ಮಾಡಿರ್ಲಿಲ್ರೀ ಈ ಇಯರಿಂದ ಮಾಡ್ತೀನಿ ಅಂತ ಹೇಳಿದಾರೀ.
ಎಷ್ಟ್ ಕಿಲೋಮೀಟರ್ ಆಗ್ತದ ರೀ ನಿಮ್ ಮನೆಯಿಂದ ಹಾಸ್ಟೆಲ್ಕ.
ಐದರಿಂದ ಆರು ಕಿಲೋಮೀಟರ್ ಆಗತ್ರಿ.
ನೀವ್ ಹೆಂಗ ಹೋಗೋರಿ ಗಾಡಿ ಅದೇನ ಅಥವಾ
ಆಟೋ ಹತ್ಕೊಂಡ್ ಹೋಗ್ಬೇಕ್ರೀ ಆಟೋ ಹತ್ಕೊಂಡ್ ಹೋಗ್ಬೇಕ್ರೀ. ಸೊ ಹೆವಿ ವರ್ಕ್ ಆಗತ್ರಿ. ಆ ವರ್ಕೊಂದ್ ಒಂದ್ ಕಡೆ ಆದ್ರೆ ಆಟೋಕ್ ಹೋಗಿ ಆಟೋಕ್ ಬರೋದು ಇನ್ನೊಂದ್ ಕಡೆ.
ಇನ್ನೊಂದ್ ಕಡೆ ಆಗ್ತದೆ ಮತ್ತೆ ಡೈಲಿ ಕಂಪಲ್ಸರಿ ಹೋಗಿ ಎರಡ್ ತಾಸ ಆದ್ರ
ಹಾ ಹೋಗ್ಲೇಬೇಕ್ರಿ ಹೋಗ್ಲೇಬೇಕ್ರಿ. ಅಲ್ಲಿ ಇನ್ ಟೈಮ್ ಔಟ್ ಟೈಮ್ ಫೋಟೋ ಇರತ್ರಿ ಅಲ್ಲಿ ಜಿಪಿಎಸ್ ಫೋಟೋ ಇರುತ್ರೀ ನಾವ್ ಎಷ್ಟ ಗಂಟೆಗ್ ಬಂದಿವಿ ಎಷ್ಟ್ ಗಂಟೆಗೆ ಹೋಗಿವಿ ಅನ್ನದಲ್ಲಿ ತೋರ್ಸ್ಬೇಕಲ್ರೀ ಜಿ ಪಿ ಎಸ್ ಫೋಟೋ ನಾ.
ಹೌದ್ರಿ
ಕಂಪಲ್ಸರಿ ಹಾಕ್ಲೇಬೇಕ ರೀ ಅದು.
ಹ ಅವ್ರಿಗ್ ಕಳ್ಸ ಮ್ಯಾಲ್ನವರಿಗ್ ಹಾಕ್ಬೇಕ ಅನಂಗ ಆಯ್ತ.
ಹಾ ಮ್ಯಾಗ ಆಪೀಸ ಕಲ್ಸ್ಬೆಕ್ ಅಲ್ಲಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷರ ಅಂತದ ರೀ ಮಹೇಶ್ ಡಿ ಕೆ ಸರ್ ರಿ ಅವರೆಲ್ಲಾ ಮೇಲ್ವಿಚಾರಕರ ಅವ್ರ. ಸೀನಿಯರ್ ಕೋರ್ಡಿನೇಟ ಸೋ ಮತ್ತ ಕೋಆರ್ಡಿನೇಟರ್ಸ ಇನ್ನು ಸಾಕಷ್ಟ ಜನ ಅದಾರೀ.
ಹೌದು ಅಂದ್ರ ಈ ಸಂಸ್ಥೆದಾಗ ಇದೊಂದು ಹ ಮತ್ತ ಅವರಿಗೂ ಥ್ರೂ ಸೇಮ್ ಪೇಮೆಂಟ್ ಇರ್ತ ಅಲ್ ರಿ.
ಹಾನ್ ಎಲ್ರಿಗೂ ಹಾ ಕೋಆರ್ಡಿನೇಟರ್ ಮತ್ತ ಸೀನಿಯರ್ ಕೋಆರ್ಡಿನೇಟರ್ ಮತ್ತ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಮತ್ತೆ ಜಿಲ್ಲಾಧ್ಯಕ್ಷರ ಅಂದ್ರೆ ಏನ್ ಯಾದಗಿರಿ ಒಳಗ ಕಲಿಕೆ ಸಂಸ್ಥಾನ ಏನ್ ಮೇಂಟೈನ್ ಮಾಡತಾರಲ್ರರಿ ಅವ್ರು ಮಹೇಶ್ ಡಿ ಕೆ ಸರ್ ಅಂತ್ರೀ ಅವ್ರ ಹೆಸರು.
ಹಾ ಬರೀ ಇದ ಯಾದ್ಗಿರಿಗೆ ಅಷ್ಟೇ ಅದೇನ್ರಿ ಬೇರೆ ಬೇರೆ ಡಿಸ್ಟ್ರಿಕ್ಗ ಅದ ರೀ.
ಹಿಂದುಳಿದ ಯಾದ್ಗಿರಿ ಅಂತ ಕೇಸಿಂದ ಯಾದ್ಗಿರಿ ಕೊಟ್ಟಾರಿ ಮತ್ ಕೊಪ್ಪಳಕ್
ಹಾ ರೀ ಈಕ ನಮ್ ಬಿಜಾಪುರ್ ಡಿಸ್ಟ್ರಿಕ್ ಅದ ಯಾವು ಇಲ್ಲ ನಂಗ
ಇಲ್ ಇಲ್ರಿ ಈ ಕಡೆ ಇಲ್ರಿ ರಿಸಲ್ಟ್ದಾಗ ಕಮ್ಮಿ ಇದ ಜಿಲ್ಲೆಗಳಿಗೆ ಈ ತರ ರೆಮಿಡೆಲ್ಟಿಚರ್ ಆಗಿ
ಇದೊಂದ ಚಲೋ ಬಿಡ್ರಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋಬೋದ್ರಿ ಆರಾಮ್ ರ್ನಿಂಗ್ಸ್ ಮಾಡ್ಬಹುದುರೀ ಮಂತ್ಲಿ ಇದು ತಿಂಗಳ ಏನ ಏನೋ ಗೆಸ್ಟ್ ವಿಚಾರದ ಮಂತ್ಲಿ ಪೇಮೆಂಟ್ ಆಗ್ತದೀಲ್ಲ ಗೊತ್ತಿ ಲ್ಲ ರೀ ಮತ್ತ ಇದು ತಿಂಗಳ ಕೈಯ್ಯಗ ರೊಕ್ಕ ಆಡ್ತಾ ನೋಡ್ರಿ ಮತ್ತೇನ್ ಎದಕರ ಬೇಕ ಕೂ ಅಂದ್ರ
ಹ್ಮ ಹ್ಮ್ ಬೇಕ್ರಿ ಬೇಕ್ ಬೇಕ್ ಇದೇನ್ ಇದ ಗೆಸ್ಟ್ರಿ ನಾ ತಿಂಗಳ ಐದ ತಿಂಗಳು ಯಾವ್ದ ಯಾವಾಗ ಬರ್ತೋ ಗೊತ್ತಾಗಲ್ರಿ. ನಾಕ್ ತಿಂಗಳ ತನ ಐದ್ ತಿಂಗ್ಲ ತನ ಖರ್ಚಿಗ ಬೇಕಲ್ರಿ ಅಮೌಂಟ್ ಎಲ್ಲಾ.
ಹೌದೌದ್ರೀ
ತಿಂಗಳ ಮಂತ್ಲಿ ಮಂತ್ಲಿ ಒನ್ನೇ ತಾರೀಕಿನ ನಾಳೆ ಇರುತ್ತ ಅಂದ್ರ ಇವತ್ತ ಎಸ್ಟರ್ಡೇ ನೇ ಹಾಕ್ಬ ಬಿಡ್ತಾರ ರಿ.
ರಿ ಒನ್ನೇ ತಾರೀಕಿನ್ ಮುಂಚೆನೇ ಹಂ ಹಂ ಚೊಲೋ ಬಿಡ್ರಿ ನೋಡಮ ನಾವು ನೆಕ್ಸ್ಟ್ ಟೈಮ್ ಸಿಕ್ಕರ್ ಅಂದ್ರ ಮಾಡಮ್ ಅಂತ್ ರಿ ಇತರ ಅಂದಾರ್ ರಿ ಇಲ್ಲಿ ಹೈಸ್ಕೂಲ್ ಕ ಕೊಡ್ತಿನ್ ಅಂತ್ ಅಂದಾರ್ ಗೆಸ್ಟ್ ಟೀಚರ್ ಆಗ್ಬಾರದಂತ್ರಿ ಅವ್ರು ಗೆಸ್ಟ್ ಟೀಚರ್ ಇಲ್ಲಾರ್ದೋರಿಗ ಕೊಡ್ತೀನಂತ್ ಹೇಳ್ಯಾರೀ. ಹ ರೀ ಅದೇ ಸ್ಕೂಲ್ನಾಗ ಗೆಸ್ಟ್ ಆಗಿ ಕೆಲ್ಸ ಮಾಡ್ತಿರ್ಬ ತಂತ್ರಿ ಬೇರೆನವರಿಗ್ ಹೊರಗಿನವ್ರಿಗ ಅವಕಾಶದಂತ ಹೈಸ್ಕೂಲ್ಕ ತೊಗೊಂಡಾರ್ ಅಂತ್ ಅಲ್ರಿ ಸರಿ ಏನೋ ರೆಮಿಡಿಯಲ್ ಟೀಚರ್ಸ್ ನಾ ಅಂತ ಅನ್ಲಾಕತ್ತಾರಿ ಹಾನ್ರಿ. ತಡ್ರಿ ಮೇಡಮ್ರಿ ಒಂದ ಸೊಪ್ಪಿಲ್ ಯಾರೋ ಬಂದಾರ ಹಸ
ಹೌದ್ರಿ ಸರಿ ಓಕೆ ರಿ ಓಕೆ ಓಕೇ.
ಹಂ.